ಇವಂದ್ ಎಷ್ಟು ಬೇಗ ಯಬ್ಬಾರೆಸಿದಲ್
ಹಾ
ಏನ್ ಒಂದೇ ಸಾರಿಗೆ ಎತ್ತ ಬಿಡೋದನಾ ಹ ಇದು ಹೋಸ ಹೋಸದ ಯಾಕಂದ್ರೆ
ನಿಮಗೆ ಹೇಳಿದ್ನಪ್ಪಾ ನೀನು ಬಿಜಿ ಆಗಿದ
ದೋಸ್ತಾ ನಮ್ ಹುಡುಗಿ ಇವತ್ತಿಗೆ ಬಿಜಾರಲ್ಲಾ ಇಲ್ಲಿ ನೋಡ ಯಾತಿಗರಕ್ ತಕ್ಕಲಕ್ ಬರ್ಲ
ಆ
ಅ ಯಳ್ಳ
ಹಂಗ ಹೇಳಿದ್ರ ಅವ್ರೇ ಹೇಳಿದ್ರಪ್ಪ ಕರ್ನಾಟಕ ಒಂದವ್ರೇ ಹೇಳಿದ್ರ ಅಕಿರ್ ಬರ್ತ ಅಂತ ಭಾರತ ಇಲ್ಲಂತಕ್ಕ ಕರ್ನಾಟಕದ ಒಂದಾಗ ಬಾರತ ಅಂತ ಅಂದ
ಹ್ಮ ನಮ ಹುಡುಗಿ ಬಿಜಿ ಆಗ್ಲಕ್ಕ ನ್ ನಮ್ಮ ಹುಡಿಗ್ ಬಾಗಲಕ ಕುಂತಿ ಹೋಗನ್ ನಾನು ಸುಮನ ನೋಡಕ ಹೋಗಿನಿ ಅಷ್ಟ ಸುಮ್ಮನೆ ಬಂದೇ ಬಸೀಗೇ
ಎದುಕ್
ಹ್ಮ
ಯದಕ ಹೋಗಿದಿ ಬೈಕ್ ಇದ್ದರು ಬಸ್ ಯಾಕ್ ಹೋಗಿ
ಹೋಗ ಬಂದ್ಯಾ ನಾ
ಉಮಕ್ ಅದೇ ಯಾದಕ್ ಸುಮ್ಮನೆ ಅಂತ
ಟೈಮಪಾಸ
ಹಾ
ಇಲಯ ಅ ಬರ್ತದಂತಾನ ಬರ ಈ ಕರ್ನಾಟಕ ಒಂದಾಗ ತಕಲಕ್ ಬರತ್ತ
ಅನ್ನ ಪಾವನೆ ಆ ಇಲ್ಲಿ ಶಾಪುರದಗ
ಅಲ್ಲೇ ತೆಗದ ಕೊಡ ಅನಬೇಕಿಲ್ಲ
ಅಲ್ಲೆ ಬಂದೇ ಇಲ್ಲ ಹ ಹಾಕಿದ ಇಪ್ಪತ್ತಏಳ ತಾರೀಕು ಹಾಕೆನಿ ಅಂದ್ರನು ಬರ್ಲ ಇನ್ನ ಆಗಿಲ್ಲ ಅಂತ ಒಂದ ಇಲ್ಲಿ ಯಾದ್ಗಿರಗಿದ್ರೆ ಒಂದೊಂದ್ ದಿವಸ ಹಾಕಿದ್ರೆ ಬಂದದ ಒಂದ್ ತಾಸನಾಗ ಬಂದ್ ಒಬ್ಬೊಬ್ಬ್ರ ಇಲ್ಲಿ ನಿನ್ನೆ ಇಪ್ಪತ್ತು ತೆಳು ನಾಕ್ ದಿವ್ಸ ಆಯ್ತಾವ ಆಯಕೆ ಆಯಕೆ ಇನ್ನಾದ್ರೂ ನು ಇದಾಗಿಲ್ಲಂತೆ ಹ್ಮ್
ನಮ್ದನ್ ರೀ ಒಂದ್ ಎರಡ್ ದಂದೆ ಆಯ್ತು. ರೀ ಇವತ್ತು ಹೋಗಿ ಈಗ ಆಯ್ಕೋ ಬರ್ಬಬೇಕ್ ಮತ್ತೆ ರೀಪಸ್ ರಿಫಂಡ್ ಬರ್ತದ್ರು ಕಟ್ಟಿನ.
ಎದರವ
ಆ ಮತ್ತತ್ ರೊಕ್ಕಡ್ತಕನ್
ಹಾ ಆದ್ರೂ ರಿಫಂಡ್ ಅಂತ ಹಾಕ್ತಿಯ ಕಂಪ್ಯೂಟರ್ದಾಗ ಹಾಕ್ತಿಯ ಏನ್ ಏನ್ ಅಂತ
ಅದು ಅಪ್ಲಿಕೇಶನ್ ಬಿಟ್ರ ಅದಕ್ಕೆ ಒಂದು
ಇಲ್ಲ ಅದರ್ ಸಲಾಗ
ಹ್ಮ್
ಆಯ್ಕಿ ಹದೈನೂರ ಐವತ್ತು ಬರ್ತಾವನಾ
ಹ್ಮ್
ಹಾಕ್ ಮತ್ತೆ ಎಂದರು ಇವತ್ತುಾಕ್ ಮ ಅಂತಪ್ಪ ಜಂಟ ತೋಗೋಲ್ ಆಯ್ತ ಆಯ್ತಾ ಆಕ್
ಹ್ಮ ತ್ತ ಈ ನಮ್ ಯಾಜ ಕೊಡಬಕ್ಲ ನಿಮ್ಮ ನೀ ಹಾಕಿದೆ ಅಲ್ಲಿ ಕೊಟ್ಟೆ ನಿ ಆಜಿ ಬಾಗ ಕೊ ತರ್ಬೇಕ ಪಾಸ್ಪೋರ್ಟ್ರ್
ಬರಿ ಹೌದ ರಾಮೇಂದ ನಿಂ ಪಾಪ ನೋಡ್ಲಾರ ಹಂಗೆ ಇರನ್ ಬಸ್ಸಿಗೆ. ಚೆಕಿಂಗ್ ನವರು ಬಂದ್ ಹಿಡದ್ ಬಿಟ್ರ. ಹಾ ನಿನ್ನೆ ನಾ ಲ್ಲ ಬಸ್ ಸ್ಟ್ಯಾಂಡ್ ಇದ್ದೇ ನ ಎಣ್ಮಕ್ಕಳಲ್ಲ ಅದೇ ಬಸ್ಗೆ ಬಂದ ಬೈದಾರ ಅವನಿಗೆ ಇಂಡಕ್ಟರ್ ಬೈದಲ್ಲ ಚೆಕಿಂಗ್ ರ ಏನ್ ಬೈದ ಅರಾಮ್ಯಾಗ
ಹಾ
ಆ ಸೀನಿಯರ್ ಸಿಟಿಜನ್ ಒಂದ್ ಮೂವರ್ ಟಿಕೆಟ್ ತಗಾರ ಹಂಗಗೆ ಹೋಗ್ಯಾರ
ಯಾರು
ಹಾ ಸೀನಿಯರ್ ಸಿಟಿಜನ್ ಇದು ಅಂತ ಎರಡು ಹ ಮುದುಕರುದೇ ಕಾರ್ಡ್ ಮ ನಂಬರ್ ಎಡನ್ ಬಾರ್ ನಡಿಕ ಪಸ್ ತಗೋತಿಿಲ್ಲಾ ಅದು ಹ ಎರಡು ತಕ್ ಏನ ಮಿಸ್ಟೇಕ್ ಆಗ ಅಂತು ಅದ್ರೊಳಗ ಹ ಫೈನ್ ಆಾಕ್ಯನಾವರಡ ಆಮೇಲೆ ಹಾಕರಂತ ಫೈನ್
ಎಷ್ಟ ಆಕ್ಯರಂತ
ಎಷ್ಟ ಆ ಎಂಟನೂರ ಮೂವತ್ತ ಹಾಕ್ಯಾರ ಟೋಟಲ್ ಎ ಎಂಟನೂರ ಮೂವ ಆಯತದ
ಹಾ
ರಾಮೇ ಅಕಿಲ್ಲ ಅವ್ರ ಮೂವರು ಸೇರಿ ಆಕ್ಯಾನ ಆ ಕಂಡಕ್ಟ್ರಿಗೆ ಅವ ಏಳ ಎರಡು ಇಗೆ ಹ ರಾಮೇ ಹೇಳದಂತ ಕಾಸು ನಿನ್ನೆ ತಕ್ಕೊಂಡ ಬಂದಿದ್ದೆ ಕಾಸ್ ನಿಿ ತಕ್ಕೊಂಬಿ ಅಾವದೋ ಪ್ರೂಫ್ ತರ್ಸನಂತ ನಾನ್ ನೋಡಿಲ್ಲ ಸುಮ್ನೆ ಬಸ್ ರೊಕ್ಕ ಖರ್ಚ ತಗೊಂಡು ಬಸ್ ಹಸಿಗೆ ಇರ್ತೀರ ಸುಮ್ನೆ ಹೇಳನನ್ರ
ಹಾ
ಪ್ರೂಫ ತೋರ್ಸನಾ ಬುಟ್ರ ಅವಲ್ಲಿಿಗೆ ಕಂಡಕ್ಟ್ರ ಮ ಚೆಕಿಂಗ್ ರ ಬಿುಟ್ರ ರಾಮ್ಯಾಗ
ಹಹ್ಮ್ಮ್
ಪಾಸ್ ಸಿಗಪ್ಪಾ ಕಂಡಕ್ಟರ್ ಪಾಸ್ ಬಿಂದಲ್ಲಾ ಸಿಗಪ್ಪಾ ನಾವು ಹೇಳೇಳ್ತ ಕ ಕರ್ಕೊಂಬ ಅಂತ ಹೇಳಂತ ಕಂಡೆಕ್ಟ್ರಗೆ ಚೆಕಿಂಗ್ ನವರು ಅಂದ್ರು ಬರ್ಲಾರದವ್ ಮಗ ಅಲ್ಲೇ ನಿಂತಂ ಕಂಡಕ್ಟರ್
ಹ್ಮ ಹೋ
ರಮ್ಯಾ ನು ಗೂಡ ಜಗಳ ಬೈಯೋದು ಬೈಯೋದ್ ಮಾಡಕತ್ತ ಕಂಡಕ್ಟರ್ ನಾನ್ ಹೇಳೋವತ್ಗೆ ಅವಾಗ ಆಮಾಗ ಬಂದ ಒಂಟತ್ ಬಸ್ ಅವಾಗ ಹೇಳಿನಿ ಪೊಲೀಸ್ ಸ್ಟೇಷನ್ ಒಂಟತ್ ಬಸ್
ಯಾಕಾ
ಅದೇ ಮತ್ತೆ ಮಿಸ್ಟೇಕ್ ಆಗ್ಯದ ಅಂತ ಹೇಳಿ ನಂಗೆ ಚೆಕ್ಕಿನಾರ್ ಬುಟ್ಟ ನಂಗೆ ರಾಮೇ ಕೂಡ ನಿಂತನ್ ಮಗ ಚಗಳ್ವಾಡಕ್ ಅವ ಕಂಡಕ್ಟರ್
ಹಾ
ಅವ್ಯಯಾವ್ದಕ್ ನಿಂತನ ಅಂದ್ರ ರೊಕ್ಕ ಇವ್ರ ಕಡೆ ಉತ್ಸಮ ಅಂತ ಹಿಂಗ ಜಗ ಆಡಿದ್ರ ಅಂತ ಹಿಂಗ ಹಿಂಗ್ ಮಾಡಕತ್ತನವ ಮಗವ ಕೊಡ್ತಾರಂದ ಅವ ಮೊದ್ಲೇ ಪ್ಪಳ ಮಗ ರಾಮ್ಯ ಅ ಆಮೇಲೆ ನೂರ ಇಪ್ಪತ್ ಒಂದು ರೂಪಾಯಿನು ಕೋಡ್ ಕೆ ಫೈನ್ ಆಕಿಲ್ಲ ಅವನಿಗೆ
ಹ..
ಆ ರೇಖಪ್ಪ ದೀಸಕನಪಿಸಿಂದು ನಲವತ್ತು ರೂಪಾಯಿ ಕೊಟ್ಟಾನ ಅಂತ
ಯಾಕೆ.
ಮತ್ತೆ ಸುಮ್ನೆ ಕೇಳೋ ಕಂಡಕ್ಟರ್ ಕೊಡಂತ ನೀವು ಯಾರ ಕತರಿ ಕಟ್ರಿ ನೀವು ಎಂಟನೂರ ಮೂವತ್ತು ನೋಡ್ರಿ ಕಟ್ರ ಅನ ಮೂವಾರಿ ಸೇರಿ ಇವಾಗ ರಾಮ್ಯ ನಾಯಕ್ ಕೊಡಂದ್ರೆ ನಗೆ ಆಕ್ರಿ ಫೈನ್ ಇಂಗೆ ಹೇಳವನಂತೆ ಯಾಕ ಕೊಡ ನೀವ ಕೊಡ್ರಂತಂದಗಸ ನಲ್ವ ರೂಪಾಯಿ ಕೊಡ ಅಂತ ಅ ರೇಕ ಬಸ
ಹ್ಮ
ಆಮೇಲೆ ಬಸ್ ಸ್ಟ್ಯಾಂಡ್ ಜಗಾಡ ಆಕತ್ತ ಬಸ್ ಝರಡಕತ್ತರ
ಹ್ಮ್
ಬಸ್ ಒಯ್ತು ಪೊಲೀಸ್ ಸ್ಟೇಷನ್ ಬಂದಿ ನಿಂತ್
ಪೊಲೀಸ್ ಸ್ಟೇಷನ್ ಕ ಹೋಗಿದ್ದರೇನು
ಹ ಬಸ್ ನೋ ವಿನ ಒಳಗ ಹೋಗಿಲ್ಲ ರೋಡಿಗೆ ರೋಡಿಗೆ ಇಂಷ್ಟ ನಾನು ನಾನಲ್ಲೇ ಇದ್ದೆ ಒಳಗಿದ್ದೆ ಹೋಗ್ಬೇಕಂತ ರೋಡಿಗೆ ಕೆಳಗೆ ಇಳಿಯಕಾತಿದ್ವಿ
ಹಾ
ಕಂಡಕ್ಟರ್ಗೆ ಕಂಡಕ್ಟರ್ ಹೇಳಿರಾ ಏನ್ ಫೀಸ್ ಫೈನ್ ಏನಾದ್ರೂ ಕೊಡ್ರಂತ ಹೇಳಕತ್ತ ಒಬ್ಬರು ಆಯ್ತ ಕೊಡ್ಡತಿನಿ ನೀವುವಾಗಲಿಂದ ಹೇಳ. ಕೊಡ್ತೀನಿ ಕೊಡ್ತೀನಿ ಅಂತ ಹೇಳತಿನಿ ನೀವ ಇದ್ರ ದುಮಿ ಮಾತಾಡ ಅಂತಂದ್ರ ಆರಾಮೆ
ಹಾ..
ಹ ಆಕಲ್ಲ ಅವನು ಬಂದಿದ್ದು ಅಮೌಂಟ್
ಹಾ.
ಆಮೇಲೆ ನಾನೇ ಕೊಟ್ಟೆ ನೂರು ರೂಪಾಯಿ
ಹಾ.
ಕೊಟ್ಟ ಫಸ್ಟ್ ನಲ್ವತ್ತು ರೂಪಾಯಿ ಕೊಟ್ಟಾ ನೂರೈಪ್ಪತ್ತು ರೂಪಾಯಿ ಕೊಟ್ಟಿನ ಟೋಟಲ್
ಹಾ
ಆಮೇಲೆ ಫೋನ್ ಪೇ ಮಾಡವ್ನೆ ನನಗ ಅಮೌಂಟ್. ತಾವ ಅಂದ ಮತ್ತೆ ಜಗ್ಗಸ್ಕಂತಾರಂದು ಕೊಟ್ಟಿಲ್ಲವ ಅಷ್ಟೇ.
ಹಾ ಹಾ ಓ ಮತ್ತೆ ಅವ್ರ ಬಲ್ಲಿಗಿನತ್ತಯ್ತ ಜಗ್ಗಿಸ್ಕಂತಾರ.
ಜಗ್ಗಿಸ್ಕಂಡ್ ಕೊಡತಲ ಸತ್ತರಂಗ ಕೊಡತಲ ಆ ಆ ಚೆಕ್ಕನ್ ದಾರ ಹೇಳೋಣ ಅಂತಲವಾ ಚೆಕ್ಕನ್ ದಾರ ಹೇಳೋಣಂತವಾ ಹಬ ನೀ ನಿ ನೀ ಕೊಡಬ ರೊಕ್ಕ ನಿನ್ಗೆ ಆಯ್ಕದ ಫೈನ್ ಅಂತ ಹೇಳಂತ ಚೆಕ್ಕಿಂದರು.
ಹ್ಮ್
ಹ ರಿಕ್ವೆಸ್ಟ್ ಮಾಡ್ಕ ಅಂತವ ನೋಡ್ಲಾರ್ದು ನಿನ್ನೆ ಬಂದ್ರರಿ ಪಾಲ್ಸ ಇವತ್ತು. ನೋಡ ಲಾರ್ದ ಹಂಗೆ ರಿನಿ ಅಂತ ಹೇಳಿ ಹೂ ಪ್ರೂಫ್ ಎಲ್ಲ ತೋರ್ಸಣ ಸಾಕು ಹಾಕಿದ್ದ ಅದ ಅಪ್ಲಿಕೇಶನ್ ಹಾಕಿದ್ದ.
ಹಾ
ಬಿಟ್ಟಾರ ಅಂದ್ರೆ ಕಂಡ್ಯಾಕ್ಟರ್ ದಿಮಾಕ್ ಕಡಿಸಿದ ಅದಕ್ಕೆ ಸಿಟ್ ಬಂತವನೀಗೆ
ಪ ಅವನ್ ಚೆಕಿಂದಾರ ಮತ್ತೆ ಇವಾಗ ಅವ್ನ್ ಬಲೆ
ಯಾ ಚೆಕ್ಕಂದಾರರು ಹೋಗಿದ್ದವು ಯ ಡಿಪ್ಯಾರ ಡಿಪೋದಾಗಾ ಏನಂದಾರ ಅಂತ. ಅವನ್ ಕೈಲಿ ಫೈನ್ ಕಡಿಸಾರ ಅಂತ ನಾನನ್ ಡಿಪೋ ಅವ್ರ ಮಕ್ಳು
ರಾಮನ್ ಕೈಲ
ಹಾ ರಾಮನ್ ಕೈಲ ಕಟ್ಲಿ ಅಂದಾರ ಅ ಅವ್ರು ಎಸ್ಟ್ ಕೊಟ್ರನ್ ಗೊತ್ತಿಲ್ಲ ಸೀನಿಯರ್ ಸಿಟಿಜನ್ ಅವರು ರಾಮೇನ್ ಕೈಲ ಕಟ್ಟಿಸಬೆಕಂತ. ಕೊಡವಲ್ಲ ಇವ ನಲ್ವತ್ತು ರೂಪಾಯಿ ಕೊಟಾನ ಇನ್ನ ಎಂಬತ್ ರೂಪಾಯಿ ಕೊಡೋದೀತ್ತು. ಇನ್ನ ಎಂಬತ್ ರೂಪಾಯಿ ಕೊಡೋದು ಇತ್ತು ಇವ ಮಗ ಕಂಡಕ್ಟರ್ ದಿಮಾ ಕಡಿಸಿ ಶಂಟಾ ಪೆಂಟ ಅಂತ ಮಾತಾಡಕಥನ
ಹಾ.
ಅವದನಿಗೆ ಸಿಟ್ಟು ಬಂಧಿತ ರಾಮೆನ ಒಡ ದೋಡಏ ಮಾಡ್ಕ ಮಾಡಿಕ. ಏ ಅನ್ಕತಾನ ಪೊಲೀಸ್ ಸ್ಟೇಷನ್ ಹೋಗ್ತನಿ ಅವ ಏಳ ಮಂದಿ ಕೇಸ್ ಮಾಡತ ಅಂದ ನವ ಅಂದ ಈವಾ ಕಂಟಾಕ್ಟರ್. ಹೋಗಿ ಟೈಮ್ ಗೇ ಮಾತ್ರ ಕಂಡಕ್ಟರ್ ಹೇ ಹುಚ್ಚೇ ಅಲ್ಲಿ ಸ್ಟೇಷನ್ ದಾಗ ಏನ್ ಆದ ಫೈನ್ ಕೊಟ್ಟ ಕೊಡಂತ ಆಯ್ತಾ. ಅಯ್ ಆಲ್ ಕೊಡಂತನ್ ನಾನೇ ಕೊಟ್ಟೆ ಆಕಡೆ ಆಮೇಲೆ ಫೋನ್ ಪೆ ಮಾಡಿದಾವ
ಅದ್ರಲ್ಲೇ ಅಲ್ಲಾಸ್ ಬಂದೆ
ಕಂಡಕ್ಟರ್ ರೊಕ್ಕ ನಾನ್ ಯಾಕೆ ಆಕ್ಲಿ ನಮ್ಮತ್ ಒಂದ ಇಷ್ಟ ನಮಗ ಇವ್ರ ಕೈಲಿ ಹಾಕ್ಸಕ್ ನೋಡಣ ಆವಾ ಕಂಡಕ್ಟ್ರ ಹಾಕ್ಯಾರ ಫೈನ್ ಹಾಕದೆ. ನಾನು ಆಮೇಲೆ ಅವ ಸ್ವಲ್ಪ ತಿರುಗಾಡಡ್ತಿರ್ತವಲ್ಲ ಗೊತ್ತದಾವ.
ಯಾ ಯಡ್ರ ಯಾವ ಕಂಡಕ್ಟ್ರ ಹೇಳ ಅವ
ಅವ ಚಸ್ಮಾಕ ಅಂದ್ರ ಯಾವ ಯಾವಾಗಗಾದ್ರೂ ಫೋನೇನು ಸಿಗದು
ಯ
ಅವಾಗವಾಗ ಅವಾಗವಾಗ ಬರ್ತಾರಾ ಯಾದಗಿರ್ ಸಹಪುರ ಯಾದಗಿರಿ ಸಹಪುರ ಒಂದ್ ಸತಿ ಬೇರೆ ಕಡೆ ರೂಟ್ ಹಾಕ---!
ಐದ್ ನೂರಾ ಬಸ್ಸ ಹಾ
ಹ್ಮ್ ಬಸ್ನ ಕುಂತಾಗ ಕೇಳಿದೆ ನಾನ ಏನಾಗಿತ್ತು ಯಾಕ ಹೋದ್ರಕ ಅಂತ ಕೇಳಿದೆ. ಬೆಳಿಗ್ಗೆ ಚೆಂಕಿಂಗ್ ಅವ್ರು ಹಿಡಿದಿಡ್ರಪ್ಪ ರೊಕ್ಕ ಕೊಡಂದ ಕೊಡಲಿಲ್ಲ. ಹಿಡಿದರೆ ಮತ್ತೆ ಕೊಡು ಅಂದ್ರೆ ಕೊಡ್ಲಿಲ್ಲ ಅಂತ ಅಂದೇ ಆಯ್ತಾಯ್ತ ಅವ್ನ್ ಗೆಸ್ಸ್ ನಿಂದ ಹೋಗ್ಬಿಡು
ಹ್ಮ್ ಎಲ್ಲ ಸಂದ ಆಜ್ ಬಾವಿಗೆ ಹಾಕ ಕುಂತಾರಲ ನಮ್ಮ್ಸ್ ಚಲೋಪ ಹಂಗ ಶಾಪ
ನಮಗೆ ಒಂದು ದಿನಗ್ ಬಾ ಅನ್ನರಲೇ ಯಾದಗಿರಿ ಶಾಪರು ನಾವ್ ನಮ್ಗ ಮತ್ತೆ. ತಾಜುಬೇಗ ಆಕ್ ತರ್ವತೈತ ನಾನ.
ಹ ನಿಮ್ ಮತ್ ವಾದ ವರ್ಸ ಮಾಡಿಸ್ದಲ್ಲ ಹಂಗೆ ಮಾಡಸ---!
ಮತ್ತೆ ಸಾವಿ ರೂಪಾಯಿ ಕೊಟ್ಟು ಯಾರು ಮಾಡಸ್ತಾರಲ್ಲ ಮತ್ತೆ
ಮಾಡಸಲೇ ಅದು ಒಂದ್ ಸಾವಿರ್ ಮಾಡಸ್ರ ಆಗ್ಯದ
ನೋಡಮ ಇದು ಬರ್ಲ ಅಂದ್ರೆ ಮತ್ತತ್ ಎರಡೆರಡು ನೆಡಿತ್ತಂತೆ
ಎರಡಾರು ನಡ್ಯಲ್ಲ ಒಂದೇ ಮಾಡಿಸಬಿಡು ಅವ ಯಾರು ಹೇಳ ನೀ ನೀ ಮಾಡಿಸಿದ್ದೆ ಅವದ್ರಲ್ಲಿ ಹೇಳು
ಇಲ್ಲೆಯ ಚೌಕಪದಿ.
ಚೌಕ ಬೋಲಾನ.
ಹಾ.
ಯಾರ್ ಕಂಪ್ಯೂಟರ್ ದುಕಾನ ಏನು
ಹ್ಮ ಕಂಪ್ಯೂಟರ್.
ಆಯ್ತು ಅಲ್ಲೇ ಹೋಗಿ ಹಾಕಿಸಿಬಿಡ್ಲೆ ಸುಮ್ನೆ
ಏ ಅಲ್ಲಿ ಬರಲ್ಲೆ ಹಾಕಿಸಕ್ಕ ಆ ಶಾಬುಟ್ಟದಿರ್ ಬಕ್ ಮಾತಲ್ಲ. ನ ಮಾಮ ಮಾಡಿಸತಾನ ವಾದ್ ವರ್ಷ ನಮ್ಮ ಮಾವನಿಗೆ ಹೇಳಿದೆ ಅವ್ನೆ ಮಾಡಿಸಿದ್ದ
ಯಾವ ಊರು
ನಮ್ಮೂರ ನಮ್ದ ಹೇಳಿಡ್ಲೆ ಅವಾಗ ಒಂದ ಸತಿ ಮಾಡಸನಪ್ಪ ಬಿರಿಯಾನಿ ಹತ್ ನೋಡಪ ಅಂತ ಅಂದಿದ್ದ ಸುಮ್ನೆ. ಕಾಮಿಡಿ ಕೊಡಿಸಲೆನ
ಹಾ.
ಎಲ್ಲ ಆಮೇಲೆ ಮೊನ್ನೆ ಮಾವಿನ ಕಾಯಿ ಬರ್ತಾದ ಅಂತ ಹೇಳಿದ. ಹಾ ನಾವ್ ತಂದಿದ್ದ ನಾವ ಹೇಳಿ ತರ್ಲಪ್ಪಾ ಏ ನಾನ್ ಮಾಡ್ತನಿ ಇರ್ ಟೈಮ್ ಅದ ಅಂತ ಅ ಸುಮ್ಮ್ನೆ. ಕಾಮಿಡಿಗೆ ನೀವ್ ಹೇಳಿದ್ರೆ ಮಾತಾತಾನೇ ಅಲ್ವಾ ಮಾಡ್ತಾನ ಒಂದ್ ಹತ್ ನಾನ್ ಲೇಟ್ ಮಾಡ್ತನ ನಿಮಗೆ ಹದಿನದು ದಿವ್ಸ ಹದಿನೈದು ದಿವಸ ಲೇಟ್ ಮಾಡಿ ಹಾಕ್ಸ್ ನಾನ ಅಂತ.
ಹ್ಮ ಹ್ಮ.
ಮಾಡುವ ಮಾಡು ಆದದ್ರಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ತಗೊಂತಾರ. ನಮ್ದ ನಮ್ದ ಆಧಾರ್ ಕಾರ್ಡ್ ತಗೊಂತಾರ ಮಾಡಸ್ತಲ್.
ಹ್ಮ್ ಹ್ಮ್ ರಮ್ಯಾನ್ ಬರ್ನತ್ಲ ರಮ್ಯಾ ಹೆಂಗ್ ಮಾಡ್ಸಲ್ ಇ ಯಯ್ತ್ಲ ಇ ಆಯುಜ್ ಬಾಗಕ್ ಬಂದದಾ.
ಹಾ ಸ್ಟಾಂಪ್ ಹೊಡಿಸನಲ್ಲೇ ನಾನು ಸ್ಟಾಂಪ್ ಹೊಡಿಸಿನಿ.
ಸ್ಟಾಂಪ್ ಪಂದ್ರ.
ಹ ಚಲ್ದಾಗ ಹೋಗಿ ಸ್ಟಾಂಪ್ ಹೊಡ್ ಕೊಡ್ತಾರೆ ಹಿಂಗ ಇಲ್ಲಿ ಅದ್ಗಿರ ವಾಸವಾಗಿದೀವಿ ಅಂತ. ಅಡ್ರೆಸ್ ಬೇಕಂತ ಬರು. ಕೊಡ್ತಾರ ಸ್ಟ್ಯಾಂಪ್ ಹೊಡಿಸಿ ತಸೀಲ್ ಕೈಲೆ ತಲಾಟಿ ಕೈಲೆ ಸ. ಸಿಗ್ನೇಚರ್ ಮಾಡಿ ಕೊಡ್ತನೆ.
ಅದಕ್ಕೆ ಎಷ್ಟ ಬಿಡುತ್ತ.
ಏನು ಅದಕ್ಕೆ ಇಪ್ಪತಾನಾ.
ಹಾ.
ಒಂದುೂರು ರೂಪಾಯಿದ್ರ ಮೇಡಮ್ ಲಾಸ್ಟಿಕ್.
ಸ್ಟಾ ಪಡಸ ನನ್ ಮಗ ಯಾತಿ ಇರ್ಲ್ಲ ಇ ನ ಯಾತಿರಾಗ ವಾಸವನ ಅಂತ.
ಶ್ರಮಯ ಪಡಿಸ್ರಿ ಎಲ್ಲಾರ ಶ್ರಯ ಪಡಿಸಕಂತ ಆಗಲ್ಲಪ್ಪ ತಂದ ಕೆಲ್ಸ ಮಾಡಿದ್ರರು.
ಪ ಶೇಪಸ್ ಮಾಡಿಸಿ. ನೀ ಫೇಕ್ ಬಸ್ ಮಾಡಿದೀರ್ನ ಅಂತ ಬಾದ್ಲೇ ನ್ನು ನಾ ವೆಟನರಿ ಕಾಲೇಜ್ದ ಇರ್ತೀನಿ.
ನಿಂದ ನಿಂದ ೇಕಾದ ನಿ. ಶೇಕ ತಲ್ಲ ವಾಸ ಸರಿದ ಹಾ. ಹಲೋ.
ಸರಿ ಸರಿ ನಮೇಂದ ಮಾಡ್ತ ಆಮೇಂದ ಮಾಡ್ತನ.
ಅವಳದನಾರ.